ಹಗೆ
ಮತ್ತೆ ಈಗ ಬಂದ ಒಂಟ್ರರಿ ಮತ್ತೆ
ಮತ್ತೇಏನ್ ಹಾಸ್ಟೆಲ್ದಾಗ ಇದ್ದಾವದಂತ ಊಟ ಸಂಡಪ್ಪದ ಅಂತಲ್ಲ
ಯಾವಾಗ
ಹ
ಯಾವ್ ಹಾಸ್ಟೆಲ್
ಇದು ಮೈನಾರಿಟಿ
ಎಲ್ಲಿ ಬರ್ತದ
ಹೂ
ಎಲ್ಲಿ ಬರ್ತಾದ ಹಾಸ್ಟೆಲ್ ಅದು
ಆ ಕಡೆ ಒಳಗ ಹ ಗೋಗಿ ಫಂಕ್ಷನ ಹಾಲ್ ಕಡೆಗೆ
ಹಾ ಹಾ ಇಲ್ಲ ನಮ್ ಶಾಪೂರ್ ಮೈನಾರಿಟಿ ನಾ
ಹಾ
ಹ್ಮ್ ಹ್ಮ್ ಯಾರಾರ ಅಲ್ಲಿ ಹಾಸ್ಟೆಲ್ಗ
ಅದೇ ಇನುಸ ಅವ ಭಾಷೆ ಅವರ ಆರಂತ
ಹ್ಮ್ ಮೈಬೆ
ಮೈಬೆನು ಅನಾನ ಅಂತ ಮ ಸಂಜೆ ಕೋಮ
ಸಂಜೆಕ್ಕೆ ಈಗ ಮಣಿ ಸಂಜೆ ಕ್ಯಾಾಕ್ೋತೀಿನ
ಅದೇ ಬಿರಿಯಾನಿ ಗಿರಿಯಾನಿ ಮಾಡ್ತಾರಂತ
ಬಿರಿಯಾನಿ ಅಲ್ಲ ಏನ್ ಮಾಡ್ತಾವನು ಸಾತ ಸಾಲಾರದ ಮಾಡಿದವ ಅವಕ ಸಾಲಾರ ನಮ್ಗ ಆ
ಮಾಡಿರ್ತಾರ ಬಾಯರ್ ಮಾಡ್ತಾರೆ
ಹ ಅಲ್ಲಿ ಮುಸ್ಲ್ಮನ್ರು ಮಾಡ್ತಾರ ಅವ್್ರೇನ ಅಡಗ ಅವ್ ಮಾಡ್ತಾರ
ಹ ಇಲ್ಲ ಈ ಸಲ ಅವ ಅವೇ ಮಾಡ್ತವೆ ಬೇರಾರ ಕರ್ತಾರಂತ
ಅಂಬಾರಿ ಮುಸಲ್ಮಾರೇ ಮಾಡ್ತಾರಬ್ಬಳು ಮಾಡದ ನಡಗರು ಮಾಡಲ್ಲ ಬೇ ಯಾರ ಕರ್ಸ್ತೀ ನಾವನು
ಹ್ಮ್ ಇಲ್ಲ ಮ ಬ ಮಾಡ
ಹ್ಮ್ ಮತ್ತ ಸೆಟ್ರಲ್ಲ ಹಿಂದೆ ನೋಡ್ ಖರ್ಚು
ಏನ್ ಬ ರೊಕ್ಕಬೇಕಲ್ಪ
ನಿನ್ನ ಬಲ್ಲಿ ರೊಕ್ಕಲ್ಲಾನ
ಹ್ಮ್ ರೊಕ್ಕಲ್ಲ ಬರವಾ ಆವಾ ಸಂಜಿಕನ್ನೋಡ ಮನ ರಸಂ
ಬರೇ ಉದಗ್ರಿ ಮಾತಾಡದಲ್ಲ ಏನಂತ ಯಾವಾಗ ಮಾಡೋಡಿದ್ರ
ಹ್ಮ್ ನೀನ್ ನಗದಿ ಕೋಟ್ಟೆದ ಮಗಾನ ರೋಕ
ಮನ್ಯದ ಹಾಕಿದ್ದ ನೂರು ರೂಪಾಯಿ ಹಾಕ್ಲೆ ಮೊನ್ನೆ ಅದೆಲ್ಲಿ ಟ್ರೈನ್ ಕಡೆ ಹೋಗ ಸಾಲ ತಗೊಂಡಿದಲ್ಲ ಒದ್ ನೂರು ರೂಪಾಯಿ ಆಗ್ತೀನಿ ಅಂತೆ
ಎಲ್ ಬಿೂಡ ಇಂತ ಎಷ್ಟತಿಂಗಲ್ಲ ಅವನು
ಏಯ ಮಗನಾ ಕ್ಯಾಮಜುವಲ್ ಆಗಿ ಮಾತಾಡ್ಬೇಕ ನೋ ಅಲ್ಕಟ್
ಹ್ಮ್ ಮತ್ತೆ ಹೆಂಗ್ ಹೋಮಾ
ಹಾ ಸಾಯಂಕಾಲ
ಹ್ಮ್
ನಾವು ಆಕಡೆ ನ ನೀೂಕ ಬನೆ
ಅ ಕಡೆ ಆತಿ
ಹ್ಮ್
ಮತ್ತ ಪೋನ ಅಚ್ಚು ಬೇಕಂದ್ರ ಎಂಗ
ಫೋನ್ ಹಚ್ಚದ ಹಿಂಗೆ ಇಲ್ಲ ಅದಲ್ಲ ಹಿಂಗೆಫೋನ್
ಮತ್ತತ್ ಲೈಬ್ರರಿ ಮಾಡಿದ ಮ ಎಲ್ಲಿ ಮಾತಾಡ ಮಗನಿ
ಲೈಬ್ರರಿ ಹೋಗಲ್ಲ ಇಲ್ಲಿ ಟಾಸ್ಕ್ ಮುಗತ್ತ ನಾವು ಬಿಡ್ಬೇಕತ್ತ
ಹ್ಮ್ ಹ್ಮ್
ಬರ್ಬೇಕು ಮತ್ತೆ ಜಿ ಬೇಗ ಬೇಗ ಟಾಸ್ಕ್ ಮುಗಸ್ಬೇಕುಂದು ವೆರಿಫಿಕೇಶನ್ ಆ ಅಲ್ಲಿಗೆನ್ ಬೇಕತ ಹೋಗ
ಹೌದೌದು
ಮತ್ತೇನ್ಮ
ಹೇಳ್ಬೇಕು ಮತ್ತ ಮತ್ತೆ ಅಲ್ಲೇ ಅಲ್ಲಿೇ ಆದ ಮ ಟೋರ್ಗೆ ಪ್ಲಾನ್ ಮಾಡಿಬೋಡ ಮಲ್ಲೆ ಆಸ ಅಲ್
ಹ್ಮ್ ಮನ್ನ ಆಯ ಆಯ್ಯವಲ್ಲ ಮೊದ್ಲ್ದೆ
ಹಾ
ಮೊದಲುದಾಗದಲ್ಲ ಒಂದು
ಏನ್
ಟೂರ್ ಒಂದು ಆಯ್ತು ಅದ ಮಾಡಿದವಲ್ಲ ಪ್ಲಾನ್ ಯಾವಾಗ ಬರ್ಬ ಕೇಳ್ಬಕ್ ಬಿಿಡು ಎಷ್ಟ ಸಾರಿ ಕೇೇಳತೇವ ಜಂತನ ಮೊದ್ಲೇ ಕೇಳಿಲ್ಲ ಒಂದ್ಸರಿ
ಕೇಳಳ್ಬೇಕ ಒಬ್ಬರ ಅಪ್ಪನನ್ ಕೇಳ್ಬೇಕ ಹೆಂಗಂತ
ಹಂಗಗೆನಪ್ಪಾ ಈಗಾದ್ರ ದುಡ್ಲಿ ಆತರ ಬಂದ್ರರ್ ಬರ್ಬಹು ಆನ್ಲೈನ್ ಡ್ಲಿ ಆತ ಹುಡುಗ್ರಿ
ಹಾ ಏ ಅಂದರ್ನು ಬರ್ಲದಾರಾರೋ ಮತ್ತ
ಬರಲನ ಯಾರಂದ
ಹಾ
ಬರ್ಲ್ರ ಬಿಡದ ಆಗದ ಅವರ್ಲನ ಯಾರು ಯಾರು ಊಟ ಮಾಡಿದ ಒಟ್ಟ ತುಂಬಂತ ಇಲಾದ್ರ ಹಂಗೆಾರ ಯಾರು ಬಂದಾರ ಎಂಜಾಯ್ ಮಸ್ ಆಗುತ್ತ
ಆಟ ಯಾವ್ದು
ಮತ್ತೇನ್ ಸಮಾಚಾರ
ಹೇಳ್ಬೇಕು ಪೀಸ್ ಹಾಕಿದಾನ ಯಕ್ಷಮ
ಹಾ ಕಿಲ ಹಾಕ್ಬೇಕ
ಅದಕ್ಕೆ ಎಷ್ಟ ಆತ್ ಫೀಸ್
ಏಳುವರೆ ಆಗತ್ತತೆ
ಹ್ಮ್ ಹ್ಮ್ ಎಸ್ಸಿ ಎಸ್ಟಿಗೆ
ಐನೂರು
ಹ್ಮ್ ಹ್ಮ್
ನಿಮ್ಗೆೇಟ್ಬಾರ್ದ ಹೇಳು
ನಮ್ಮ ಏಳರ ಆಯ್ತು ಬರ್ತ್ತ ಒಬಿಸಿದೆ
ಕೆ್ಯಾಟಗೋರಿ ಫಸ್ಟ್ು ಕೆಲವೊಂದ್ ಸಮ ಎಸ್ ಎಸ್ ನಾಗ್ ಕೊಡಲ್ಲ
ಕೊಡ್ತಾರ ಅಂದ್ರನು ಮತ್ತ ಬಂದಂಗೆ ನೋಡಲ್ಲಿ ಇತ್ತ ಕೆಟಗರ್ ಪಾಸ್ಟ್ ಇತ್ತ ಬಂದಂಗೆ ಐನೂರು ರೂಪಾಯ್ಕ
ಹ್ಮ್
ಮತ್ತೆ ನಿಮ್ಮ ಅಪ್ಪ ಏನಂತಾನ
ಹಾ
ನಿಮ್ ಡ್ಯಾಡಿ ತುಮಾರ ಡ್ಯಾಡಿ
ಏನಿಲ್ಲ ಏನಂತನ್
ಐಯಾಮ್ ಡ್ರಿಂಕಿಂಗ್
ಎಲ್ಲಾರ ಕುಡಿಯಾರ ಮತ್ತ
ಹಾ ಎಲ್ಲಾರು ಕುಡ ಬೂಣ ಅಪ್ಪಂದ ಹೇಳಿ ಈಜ ಅಂಗಡದು
ಎಲ್ಲಾಟ ನಡ ಸಂಜು ಕೇಟ್ಟ
ಸಂಜ ಕಣಂದ್ರ ಡೈಲಿ
ಹ್ಮ
ಹ್ಮ್ ಹ್ಮ್ ಹ್ಮ್ ಅಭಿನೋಗ ಕುಡಬಡ್ತಾನ ಯಾರುನ ಯಾರು ಪಾರ್ಟ್ನರ್ಗಳು
ಕುಡಿಯರ್ಗ ನಾವು ಪಾರ್ಡ್ನರ್ ಇದ್ದರು ನಡತದ ಒಬ್ಬ ಇದದ್ದರು ನಡಿತ
ಒಬ್ಬನ ಇದ್ರ ಕುಡಿಯೋದಾಗಲ್ಲ ಪಾರ್ಟನರ್್ರ ಚಾಸ್ತಿ ಕುಡಿ
ಪಾರ್ಟ್ನರ್ ಇದ್ರೆ ಮಾತ್ರ ಪೂರ ಚೊಚ್ಚಾಪೆ
ಹಾ ಮತ್ತೆನ್ ಆ್ತ ಇಲ್ಲ ನಮ್ದ ನಮ್ದ ಹೇಳ ಒಬ ಯಾವ ತಗೊಂಡ್ ಬರ್ತೇವೆ ಕುಡ ಬಿಡ ಅಂತ
ಹ್ಮ್
ನಂಜ ಅನ ಪೋಗಿ ಸ್ದ ಮಧ್ಯಾಹ್ನ ಕತ್ತು
ಏನತ್ ಮಧ್ಯಾಹ್ನ
ನಮಸ್ತೆ
ನ ನಮ್ದೇನ ಮನ್ಯ ಉಣಬ ಕೂಡಬೇಕ
ನಿಮ್ಮ್ ಮನೆಯಿಂದಾಗ ಕೂಡ ಈಗ ಹತ್ತು ವಟ ಮಧ್ಯಾಹ್ನಕ್ಕೆ
ಹಾ
ಎಳ ಬಕಿ ಎಟನ ಟನ್
ಏನ್ ಹೇಳ ರೊಕ್ಕ ಬಲ್ಪ ಹೇಳಕ
ಏ ಐವತ್ತು ರೂಪಾಯಿ ಐವತ್ತು ಐವತ್ತು ರೂ ಇಪ್ಪತ್ತೈದು ಅದ ಇರದು
ನೋಡ ಅದ ಇತ್ತ ಇಪ್ಪತ್ತ ನೋಡ ಮುರಕಬ್ಮಲೆ
ಅವವಾಗಿಂದಲ್ವಾ ಈಗಿಂದ ಹೇಳ ರೊಕ್ಕ ಬದ್ ಮ ಶಾಪ
ಒಂದ ನಾನ್ ಬರ್ತೇನೆ ಶಾಪುರಕ್ಕೆ
ಮತ್್ ಬಾರಕ್ಕೆ ಹೆಂಗ ಬರ್ತೆ
ಗಾಡಿ ಕೂಡಕಿ
ನಾನ ನಾಏನ ಮಾಡಲಲ್ಲಿ
ಈ ಓತೇನೆ ಓಟ ನಾಳಿಗೆ
ಹೋಗ್ಬೇಕಪ್ಪಾ
ಹ್ಮ್ ಹ್ಮ್
ಅವತ್ತೇನ್ ಕೇಳಿದ್ರೆ ಹಓಲಿಬೇಕು ಎಕ್ಸಾಮ್ ಅದದ್ರ ಅದಿನನ ತಾರಖೆ ಎಕ್ಸಾಮ್ ಆತ ಪೇಪರ್
ಡಿಗ್ರಿ ಎಕ್ಜಾಮಾ
ಆಯ್ತರೇನಿಮ್ ಬ ಆದ ಮುಗಸಿದೆ ಎಲ್ಲ ಸರಾಮ್ಸಕೊಂತಿದಿ ಕೈ ತೊಳ್ಕೊ ಬಿಟ್ಟಿದೆ ಹೆಂಗನ್ ಹೆಂಗನ ಹುಷಾರಿ ಮಗನ ಹುಷಾರದೆಪ್ಪಾ
ಏನ್ ಏನ್ ಮತ್ತ ಇಂಸ ಮುಂದ ಆಗ ಡ್ಯಾಡುಳ
ಯಾ ಇನ್ಸ ಮುನ್ಸ ಇಷ್ಟ ಆಗ್ಬೇಕು ಎಟ್ಟ ಆಗ್ಬಾರ್ದು
ಏನ ಆಾಗಬಾರ್ದು
ಇಷ್ಟ ಮುಂದ ಹೋಗಬಾರ್ದ ನಂಬ್ನು ಹದಿನೇಳ ತಾರೀಕಿಗೆ ಮುಗಿತಿದ್ವು ಇಹದ್ನೇಳಕ ಆಯತ ಹದಿನನೇ ತಾರೀಕಿಗೆ ಮುಗಿದ್ದು ಲಾಸ್ಟ್ ಮುಗಿದ್ರನು
ಹ್ಮ್ ಹ್ಮ್
ಇಲ್ಲಿಕ್ ತಂದಯ ಎರಡ್ ಪೇಪ ಮುಂದ ಹೋದ ಒಂದ ಹತ್ತೊಂಬತ್ರರೋ ಯ್ಒಂದ ಇಪ್ಪತ್ರು ಗೊಂದ ಐ
ಮತ್ತ ಮರಂಗ ಬಟ್ಟಾ ಕಮರಲ್ಲ ನತ್ತ
ಆಕಂಬ್ರ ಇಲ್ಲಿ ಹಯ್ತಾರ ಮತ್ತೆ ಹೋದೋರ್ ಸಂಗ ಅಲ್ಲಿ ಹಯ್ತರ್ತ ನೋಡು
ಮತ್ತತ್ ಹೇತಾರ ಅರಿ ಇಲ್ಲಿಂದ್ರ ಶಾಪದಾಗ ಅಂತ ಚಾನ್ ಸಿಗಲ್ ಇಲ್ಲಿ
ಹ್ಮ್ ನ ತಂದಿರಲ್ಲ ಅಲ್ಲಿ ಬಾಲಿಸಕ್ಕು ಮತ್ತೆ ತೌನು ಬರೆದು ಬಿಟ್ಟೆ ಎಲ್ಲ ಒಂದೇ ರೇಟ್ ಆಗತ್ತೆ ಎಲ್ಲ ಒಂದೆ ಇಗ ಅದುದುಾಗಕ್ಬೇಕು ಫ್ಲಾಟ್ ಆಾಕ್ಬೇಕು ಯಾಕೆ ಅಂದ್ರೆ
ಯಾಕ ಅವ್ರ ಅವ್ರ್ರಷ್ಟ ಅವ್ರ ತರಲ್ ಬಿಡಕಡ ಬಿಟ್ಟೆ ಒಬ್ಬರು ತಂದ್ರ ಒಬ್ಬ್ರ ಹಂಗಾದ ಹಂಗ ಅದಂತದು
ಹಂಗಲ್ಲ ಸಳ ಒಂದೇ ಕಲರದ ಆಗ್ಬೇಕಂದೆ ಸರಿಯಂದ್ದಿನ
ಹ್ಮ್ ನಡಿದ್ದ
ಬ್ಲಾ ಏನ ಯಐತಿಲ್ಲ ವೈಟ್ ಏನ ಯ್ತಿ ಇಂತ ಫಾರ್ಮಲ್ ಹಾಕ್ಬಬೇಕು ಸರ್ ಫಾರ್ಮಲ್ ಸರ್ಟ್ಗಳ ಹಗ್ಬೇಕು ಮುಂದ ಟ್ಟ ಹೋಗ್ ಬಾರತು
ಹ ಯಾವ ತಗೋಬಕ್ರರು ಮತ್ತ
ಬೇಜ ನಾವು ಇ ನಾವೇ ಬ್ಲವ ಬಯಿಂಗ್ ಕಲರ್ ಗಳು ಎಷ್ಟು ತ ನಮ್ಗ್ ಗೊತ್ತಿರುವ ನಮಗ್ ಗೊ ಇ ಹನ್ನೆರಡ್ ಕಲರ್ ಹನ್ನೆರಡು ಕಲರ್ ಬಿ್ರರು ಬೇರೆ ಕಲರ್ ಗೊತ್ತಿಲ್ಲ
ಹ್ಮ್
ಮಜನ್ ಕಲರ್ ಅವಾ ಫಾರ್ಮಲ್ ಶರ್ಟ್ಕ್ಕ ಹಾ
ಹೊಲ್ಸಂಬ್ರಂದೆ
ಅದೇ ಹೊಲ್ಸಂಬ್ರಿ ಚೆನ್ನಾಗಿರೋ ಕೆಲ್ಲ ನೋಡ ಫ್ಮುಲ ತಗಂಬ್ರ ಒಂದ ನೂರವತ್ತು ರೂಪಾಯಿ ಎಕ್ಸ್್ರಾ ಹೋದರುಲ್ಲಗಿನ
ಹಾ ಹ
ಮುಂದೂಟ ಬಂಗ ಹಾ
ಪ್ಯಾಂಟ್ ಆರ ಆಗ್ತಕ್ಕಂದೆ ಹ್ಮ್
ಮತ್ತೇನೆ
ಯ ಯಾ ತಂದ ಮುಡಿ
ಆ
ಏನಂತಾವ
ಯಾರ
ಏನಂತಳಪಾ ನಿಮಕ
ನಿಮಗ್ ಏನಂತಗ ನಮ್ದು ಬಿಡಾಳೆದ ಆಗ ನಮ್ದೇಏನ್ ಹೇಕಿ
ಕೂಡ ನಿಮಮ್ಮದ ಯಾಳ
ಅಂತ ಎಲ್ಲ ಮಾತಾಡಬಾರದು ಅವ ನೀಂಗರಾಜೆ
ೋ ಅಟ್ಟ ಸೂಕ್ಷ್ಮ ಇದನೆ
ಅವೆಲ್ಲ ಮರ್ತ ಬಾಳ್ದರ ಆಗ ಬಿಟ್ಬಿಟ್ಟ ಅವೆಲ್ಲ
ಹ್ಮ್ ಹ್ಮ್ ಮತ್ತೆ ಒಂದೇ ತೋಲ್ ಮಾಡ್ರಿ ಲೈಬ್ರರಿ ಮತ್ತೆ ಹೆಂಗ
ಅದಕ್ಕೆ ಬಿಟ್ಟ ಬಿಟ್ಟ ಬಿಟ್ಟು ಅವದೆಲ್ಲಾ ನೆನಸ್ಬಾರ್ದ ನಿಮ್ದ ಹೇಳ ಏನ ನಿಮ್ದ ಅ ಉರುಪ ಅದ
ಉಪ್ಪ ಇಲ್ಲ ನಮ್ಗೆ ಎಲ್ಲಾ ಅನುಭವ ಉಂಡಿಯ ಆಗಣ
ಏನು ನಡ ಅನುಭವ ಮತ್ತ ಅನುಭವ ಉೊಂಡ ನಿನ್ನೆಂದಚ ಇದಳ ಕೈ ಅದ ಸ್ಣದ ಹೇಳ ಸರಿ
ಏನ್ ಸಣ್ಣದ ದೊಡ್ಡ ಲಗ್ನ ಸಣ್ಣದ ದೊಡ್ದಂತ ನೋಡ್ತಲ್ಲೇ ನೀನ್
ಅಲ್ಲ ಅಂದ್ರೆ ಕೆಲ್ಸ ಆಗದ ಮುಖ್ಯಿಂದ
ಅಣ ಸಣ್ಣಾಗಿ ಮಾಡಿಿಕತಿಲ್ ನೀನ್
ಅಲ್ಲ ಸಣ್ಣದಾಗಿ ಮಣಗೇತನಿ ಅದರಡ ಆೈ್ತಲ ಅನುಭವ ಆಗಿದೆಂದಿ ಅನುಭವ ಆದ್ರನು ಸಣ್ಣದ ಹಿಡ್ದಲ್ಲಪ್ಪಾ ಅಂದೆ ಒಳ್ಳೆ ಬರ್ತ ಬಾಳ್ದಂತನ ಅಂತ ಏನ್ ತಿಳಿದ್ಿ
ಅದೇ ಅದೇ ಆಗವಲ್ ಏ ಮಾಡಡ್ತಿ
ಹೆಂಗ
ಅದಕ್ ಬಿಡಕಂತ ಇದಕ್ ಮಾಡ್ರಿ ಅದೇ ಅದೇ ಬಿಡಕವಲ್ದ
ನೀಏನ ಅವಳೆ ಶಡ ಮಾತಾಡ ಮಾತಾಡ್ತೀವೆ ಎಲ್ಲಾ ನೋಡಿದೆ ಅಲ್ಲಿ ಮ್ಯಾಗ ನೋಡಿದೆ ಹಿಂದಗ ನೋಡಿದೆ ಇಲ್ಲಿ ನೋಡಿದೆ ಮತ್ತೆ ಏನು ಅಂದ್ರೆ ನಾನು ಬಿಡಕ್ ಆಗ್ಲದೆ ಅಂತ ಹೇಳ್ತಲ್ವ ನೀಏನ್
ಹ ನೀನ್ೇನ ಗೊತ್ತಿರತ್ತ ನೀವ ಎತ್ತಿದಲ್ಲ ಧಾರವಾಡದಾಗ ಮನಸಲ್ಲ
ಏ ಅಂತ ನಾವು ಇನ್ನೊಂದ ದ ಇೊಂದ್ ಏನಾದ್ ಮಾಡಿದವ ನಮ್ ತಲೆ ಕಡಸ್ಕಿ ಏ ಹೋಗ್ಬಿಡ್ತವ ನಮ್ಗೆ
ಇಲ್ಲಾ ಊಟ ಮಾ ಇಐತ್ತಿದ್ದಲ್ಲಿ ಬೆಡ್ಡಿ ಎಟ್ಟ ಇತಿದ ನಿನಗೆ ಅಂತ ಅಂದಿಲ್ಲ
ಆತ್ರ್ತವ ಸ್ಟಾರ್ಟಿಂಗ್ ಇದತ ಸ್ಟಾರ್ಟಿಂಗ್ ಅಷ್ಟೆ ಈಗೀಗಲ್ಲ
ಆಗಾಮತ್ ಸ್ಟಾರ್ಟಿಂಗ್ ಏನ್ ಮಾಡುತ್ತೆ
ಸ್ಟಾರ್ಟಿಂಗ್ ಒಂದಕ ಆಡು ಮೂರು ತಿಂ ಎತ್ತುು ಬಟ್ ಆಮ್ಯಾಗ ಆಮ್ಯಾಗ ಗೊತ್ತತ್ ನಿಮ್ ಅಲ್ ನಾ್ ದ ವರ್ ಆರು ವರ್ಷ ಕಾಲ್ ಮಾಡಾರ್ದ ಒಂದ್ ಇಪ್ಪತ್ ದಿನದ ನಮ್ಗ್ ಮತ್ತೆ ತಿಗಿ ಕೇಳಿದ್ರ ನೆನಪಾಗಲ್ಲ ಅವ್ರು ಯಾರ ನಾವ್ಯಾರು
ಹ್ಮ್ ಹ ಗೊತ್ತು ಗೊತ್ತತ್ ನೋಡ್ತನ ದಿನ ಅದೇ ನೋಡತ್ ನಾಾನ
ಏನ್ ಮಾಡಡ್ತ ಸಟ
ಏನ್ ಬಾಯಿ ಅಯ್ಯಡ ಸೂಕ್ಷಕ್ಷಂಗರ್ಬಕ್ ಹಿಂಗ ಕಲ್ಕ್ಕೆ ಹುಡುಗರಲ್ಲ
ಅದನ್ನ ಬರ ಬರ ಕಡ ಇಲ್ಲ ಹಳೆಂಗೆ ಎತ್ತಲ್ಲ ಮತ್ತೆ ಏನ್ ಮಾಡ್ತವಿ
ಏನ್ ಹೆಮ್ಮಸ್ ಹೇಳ ಕಂಟ್ರೋಲ್ ಆಗ ಇರ್ಬೇಕ್ರೀ ಎಲ್ಲ
ಕಂಟ್ರೋಲ್ ಕಂಟ್ರೋಲ್ ಅದಕ್ಕೆ ದಿನ ಯೋಗ ಎಕ್ಸಸೈಸ್ ಮಾಡ್ಲ ಅಲ್ಲಿಂದ ಇಲ್ತನ ಬಂದಿನಿ ಇಷ್ಟು ಕಂಟ್ರೋಲ್ ಆಗಿದ್ದೇ ಹ್ಮ್ ಹಾ ಹೌದು ಮಾತಾಡ್ಕೊಡದ ನಗರಾಜೆ ಆಯ್ತ ಆಮೇಲೆ ಮಾಡಪಾ ಮಾಡ
ಏನ್ ಏನ್ ಮಾಡ್ಬೇಕಕ್ಪ್ಪಾ ನೀ
ಆಯ್ತ್ ಕಾಲ್ ಮಾಡ ಆಮೇ
ಆಯ್ತ ನಾನ ಮನಗ್ ಹೋದನೆ ಅಂದೇನ್ ಚಾರ್ಜ್ ಎಲ್ಲ